ಕೇಳಸಿದೇವ್ರಾ
ಆ್ರ ಬ್ರೋ ಕೇಳಿಸತಿದೆ ಏನ್ ಮಾಡ್ತಿೀರಬ್ರು
ಏನ್ ಮಾಡ್ತಾರೆ ಇದು ಇಲ್ಲಿ ಇದೀನಿಬ್ರು ಇಲ್ಲಿ ಹೊರಗಡೆ ಬಂದೆ ಊಟ ಮಾಡಿ
ಆರಾಮ್ ಅವರು
ಆರಾಮ್ ಆಯ್ತಾ ಊಟಾ
ನ್ರ ಆಯ್ತು
ಹಾ ಏನ್ ಮಾಡ್ತ ಹಾ ಆಯ್ತೊಬ್ರು ಏನ್ ಮಾಡ್ತಿದೀರಾ
ಸುಮ್ಮನೆ ಹಂ್ೂಂತತೀವಿಪ್ರಾ
ಹಾ ಹಾ ಹಾ
ಸ್ಟಡೀಸ್ ಎ ಹೆಂಗಗೆಡೀತಿದ್ರು
ಹಾ ಎಲ್ಲ ಚೆನ್ನಾಗಿ್ ನಡೀತಿದ್ದಬ್ರು ನಿಮ್ದು
ಎಲ್ಲ ನಡತಿದವರು ನಮ್ದ ಯ ಸ ಅಡಿಬರು ನೀವ್ ಹಂಗ ಕೇಳ್ತೀರ
ಅಲ್ಲ ಓದತಿದ್ರಲ್ಲ ದ್ಿದ್ರಲ್ವಾ ಅದಿಕ್ಕೆ ಕೇಳೋಂತ
ಹ ನಾವು ಟೆಂತ್ ಗೆ ನಿಲ್ಸದ್ವಿ ನಿಮಂಗ ಓದಕ ಆಗುತ್ತ ಅವರು
ಹ್ಞ ಎನ್ ಐ ಡಿ
ಅದೇ ಬ್ರೋ ನಮ್ಗೆಲ್ಲಾ ಟೆಂತ್ ಗೆ ಓದು್ ಮೊತ್ತಲಿಲ್ಲ ಟೆಂತ್ ಗೆ ಓದ್ ಬಿಟ್ಟಂಗ ಆಯ್ತ್ ನಾವೆಲ್ಲಾ
ಹಾ ಇಲ್ಲ ಓದ್ಬೋದಿತ್ತು ನೀವು ಅಷ್ಟು ಕಾನ್ಸನ್ಟ್ರೇಟ್ ಮಾಡ್ಲಿಲ್ಲ
ಹೌ್ರಾ
ಹಾ ಈಗ ಏನ್ ಮಾಡದ ಅಂತ ಏನ್ ಕತೆ
ಇನ್ನ ಅಮರ ಮ ನಮಗ್ ಸ್ವಲ್ಪ ಡ್ರೈವಿಂಗ್ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇಬ್ರು
ಹಾಂ
ನಾ್ ಸ್ವಲ್ಪ ಡ್ರವಿಂಗ್ ಕಲಲ್ಲ ನ ಅಂದಕೊಂಡ್ವಿ ಮನೇ ನೋಡಿದೆ ಇಲ್ಲೇ ಇರು ಯ ಡ್ರೈವಿಂಗ್ ಕಲೆ ಅದು ಏನು ಅವೆಲ್ಲ
ಹಾ
ಇಲ್ಲೇ ಮನೇಲಿ ಕೆಲಸ ಮಾಡ್ಕೊಂಡ್ ನಮ್ ಕಣ್ ಮುಂದೆ ನೀರು
ಹಾ ಹಾ ಹಾ
ಹ್ಮ್್ಮ ಅಂತ ಎಲ್ಲಾ ಹ ಹೇಳ್ತಾರೆ ಇಬ್ರು
ನೋಡಿ ಏನ್ ಬರಂಗಿದ್ರೆ ಹೇಳಿ ಈ ಕಡೆ ಬರಂಗಿದ್ರೆ ಹೇಳಿ ನಂಗೂ ಗೊತ್ತರೋರು ಇದ್ದಾರೆ
ಹೌರಾ
ಏನ ಅವ್ನು ಮಾಡಸ್ಕೊಳಮ್ಮ
ಸ್ವಲ್ಪ ಬ್ರ ನನಗ್ ಸ್ವಲ್ಪ ಡ್ರೈವಿಂಗ್ ಮೇಲೆ ಜಾಸ್ತಿ ಇದೆ ಅ ಬ್ರೋ ಸ್ವಲ್ಪ ಡ್ರೈವಿಂಗ್ ಕಲ್ತು
ಹ್ಮ್
ಸ್ವಪ ಅದ್ರಿಂದ ದುಡ್ಯಾನ ಅಂತ ಅವರು
ಲೈಸೆನ್ಸ್ ಇದೆಯಾ
ಹಾ ಬ್ರ ಇ ಇದದೆ ಬ್ರಾ ಹಲೋ
ಕೆಲ್್ತಿಲ್ವಾ
ಹಾಬ್ರ ಕೇಳ್ಸತೆ
ಅದೇ ಬರ ಬರಂಗಿದ್ರೆ ಹೇಳಿ ಏನ ಮಾಡ್ಕೊಡೋಣ ನಮ್ ಫ್ರೆಂಡ್ದೆದೆ ಇದೆ
ಹ್ರ
ಏನ ಹಬ್ಬುಕ್ಕ ಹೇಳಿ
ಅದೇ ಬ್ರೋ ಬಾಳ ಸಲ ಫೋನ್ ಮಾಡ್ದ ಬ್ರರು ನೀವ್ ನೋಡಿರ್ ಫೋನ್ ಎತ್ತತಿಲ್ಲಾ
ಇಲ್ಲ ಇಲ್ಲ ಕ ಅದೇ ಸೆಮೆಂಟ್ ಇತ್ತಲ್ವಾ ಸ್ಟಡೀಸ್ ಇ ಅದೇ ಇದು ಫೋನ್ ಸೈಲೆಂಟ್ ಅಲ್ಲಿ ಇತ್ತು ನೋಡ್ಲಿಲ್ಲ
ಕಾಲೇಜಲ್ಲಿ ಬರ ಇರ್ತೀನಿ ಅವವಾಗ ನೀ ಫೋನ್ ಮಾಡಿದಾಗೆ ನೋಡಿ ನೀ ಅಷ್ಟೇ
ಅದೇ ಬ್ರೋ ಸ್ವಪ ಪೂರಲ್ಲಿ ಜಾತ್ರೆ ಇತ್ತು ಬ್ರೋ
ಹಾ ಅದೇ ಹೇಳ್ತಿದ್ರು ಯಾವಾಗ ಬುರುಜಾ ಹಬ್ಬಾ
ಬ್ರೋ ಇದೆ ಬ್ರೋ ಇನ್ನೊಂದ್ ವಾರಳ್ಬಟ್ಟಿದೆ ಬ್ರೋ
ಹ ಹಾ ಹಾ ಹಾ ಹಾ
ಅದಕ್ಕೆಬರುೋ ಎಲ್ಲ ಮೂರ್ ದಿವಸ ಇದೆ ಬರು ಜಾತ್ರೆ ಮೂರ್ ದಿನ ಜಾತ್ರೆ ಇದೆ ಬ್ರೋ ದೊಡ್ಡ ಜಾತ್ರೆ ಮಾಡ್ತಿ ಬ್ರರು ಅದಕ್ಕೆ ನೀನ್ ಫ್ರೆಂಡ್ಸ್ ಎಲ್ಲಾ ಕರ್ಕೊಂಡ್ ಬರ್ ಹತ್ತೀರಾ ಅಂತಫೋನ್ ಮಾಡ್ರು ನೀವು ನಡಡಿರ್ ಫೋನೆ ಎತ್ತಿರ್ಲಿಲ್ಲ ಇವತ್ತು ಎತ್ತಿದ್ದೀರಾ
ಇಲ್ಲ ಅದೇ ಸ್ವಲ್ಪ ಬಿಸಿ ಇದೆ ಇವತ್ತೆಲ್ಲಾ ಇಗಿತ್ತು ಹಂಗೆ ನೋಡ್ದ ಮಾಡದ್ರಲ್ಲಾ ಹಂಗೆ ಪಿಕ್ ಮಾಡ ಪಿಕ್ ಮಾಡಿದೆ ಹ್ಮ ಬರಾನೀ ಅದೇ ಬರ್ಬೇಕು ಅಂತಿದ್ದೀವಿ ಎಕ್ಸಾಮ್ಸ್ ಇದ್ದಾವೆ ನೋಡ್ಕೊಂಡ ನೋಡ್ಕೊಂಡ್ ಬರ್ತೀನಿ ನಮ್ಮ್ರಲ್ಲ ಹಬ್ಬ ಇದೆ ನಾವ್ ನೋಡ್ಬೇಕು
ಯಾವಾಗ ಬ್ರಾ
ನಮ್ಮೂರಲ್ಲೂ ನೆಕ್ಸ್ಟ್ ಅದೇ ನೆಕ್ಸ್ಟ್ ವಾರ ನಮ್ಮೂರಲ್ಲೂ ನೆಕ್ಸ್ಟ್ ವಾರ ಆಲ್ಮೋಸ್ಟ್ ದಸ ವೀಕೆಂಡ್ ಅಲ್ಲಿ ಇದೆ ಮೂರ್ ದಿನ ಅಮ್ರ ನರಲ್ಲಿ ಮೂರ್ ದಿನ ಹಬ್ಬ ಇದೆ
ಹ್ರಾ
ನೋಡ್ಕೊಂಡು ಅದಕ್ಕೆ ಅದಕ್ಕೂ ಬರ್ಬೇಕು ಅಂತಿದ್ದೀವಿ
ನೋಡಿ ಬ್ರೋ ಮಿಸ್ ಮಾಡ್ಬೇಡ ನಾವು ನಿಮಮ್ಮನ್ನ ನೆನ್ಸ್ಕೊಂಡ ಕರ್ದಿದೀವಿ
ಬರ್ತಿ, ಬರ್ತೀನಿ ಕರದೇ ಬರ್ತೀವಿ ನೋಡಿಕೊಂಡು ಬರ್ತೀವಿ, ಎಕ್ಸಾಮ್ಸ್ ಏನು ಇಲ್ಲ ಅಂದ್ರೆ
ಫ್ರೆಂಡ್ಸ್ ನೆಲ ಕರ್ಕೊಂಡ್ ಬನ್ನಿ ಬ್ರೋ
ಅದೇ ಬ್ರೋ ಎಲ್ರೂ ಕರ್ಕೊಂಡ್ ಬರ್ತೀವಿ ಎಲ್ಲರೂ ಬರ್ತೀವಿ
ಹಾ ಬ್ರಾ
ನೀವು ಈಗ ನೀವು ಏನ್ ಮಾಡ್ತಾ ಇದ್ದೀರಾ ಬ್ರೋ
ಅಂತಿದೆ ಬ್ರೋ ಮನೆಯಲ್ಲ ಮನೆ ಕೆಲಸ
ಹಾ
ಇದೇ ಬ್ರೋ ಇಲ್ಲೇ ಮನೆಗೆ ಕೆಲಸ ಮಾಡ್ಕೊಂಡಿದ್ದೀನಿ
ಹ ಹಾ ಹಾ
ನನಗ್ ಸ್ವಲ್ಪ ನಂದು ಡ್ರೀಮ್ ಬಂದು ಡ್ರೈವಿಂಗ್ ಕಲಿಬೇಕು ಸ್ವಲ್ಪ ಡ್ರೈವಿಂಗ್ ಕಡೆ ಒಬ್ಬ ಅಂತ ಬ್ರೋ ನಮ್ದು ಇರೋದು
ನೋಡಿ ಬ್ರೋ ಡ್ರೈವಿಂಗ್ ಇಂಥ ಯಾವುದಾದರೂ ಬೇರೆ ಕೆಲಸ ಇದ್ದರೆ ನೋಡಿ ಲೈಫ್ ಸೆಟ್
ಅದೇ ಬ್ರಾ ಅದೇ ಬ್ರಾ ಫ್ರೆಂಡ್ಸ್ ನೆಲ ಕರ್ಕಂಬನ್ನಿ ಬ್ರೋ ಮಿಸ್ ಮಾಡಬೇಡಿ
ಇಲ್ಲ ಇಲ್ಲ ಬರ್ತೀವಿ ಪಕ್ಕ ಬರ್ತೀವಿ
ಹೌದಾ
ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರಣಾ ಇರುವುದು
ಏನು ಬ್ರೋ
ನೆಕ್ಸ್ಟ್ ವಾರದಲ್ಲ ಹಬ್ಬ ಇರೋದು
ಆಮ್ಬ್ರು ಅನ್ನಿಸ್ತು ವಾರ
ಆಾಂ ಹಾ ಹಾ ಬರ್ತೀವಿ ಬರ್ತೀವಿ ಹಂಗೆ ನಮ್ಮೂರಿಗೂ ಬನ್ನಿ ನಮ್ಮೂರಲ್ಲೂ ಇದೆ ಹಬ್ಬ ಹ ಹಾಗಗೆ ಬನ್ನಿ ಹಂಗೆ ಮುಗ್ಕೊಳ್ಳಳೋಲ್ಲ
ಬರೋಣ ಬನ್ನಿ ಬ್ರೋ ನೀವು ಅದಕ್ಕೆಲ್ಲ ಯಾರಿಲ್ಲ ಅಂತಾರೆ ಪ್ರೊ
ಮತ್ತೆಬ್ರು ಮನೆ ಕಡೆ ಎಲ್ಲ ಆರಾಮ
ಆರಾಮ್ ಬ್ರೋ ಬ್ರೋ ಜಾತ್ರೆ ಬಂದ್ಬಿಟ್ಟು ಮೂರ್ ದಿನ ಮಾಡ್ತೀವ್ ಬ್ರೋ
ಹ್ಮ್
ಎಲ್ಲಾ ಚೆನ್ನಾಗಿರುತ್ತೆ ಬ್ರೋ
ಹ್ಮ್
ಪ್ರಶ್ನೆ ಫಸ್ಟ್ ದಿಶಾ ಸ್ವೀಟ್ ಇರುತ್ತೆ ಸ್ವೀಟ್ ಎಲ್ಲ ಚೆನ್ನಾಗಿ ಮಾಡಿರುತ್ತಾರೆ ನಾಟಕ ಆಗಿಡುಕ ಎಲ್ಲ ಚೆನ್ನಾಗಿರುತ್ತೆ ಬ್ರೋ
ಹ್ಮ್ ಹ್ಮ್ ಹ್ಮ್
ಮತ್ತೆ ಎರಡು ದಿಸ ಬಂತು ಬ್ರೋ
ಹ್ಮ್
ಗುರಿ ಗಿರಿ ಕಡಿದೀ ಬ್ರಾ ಊಟ ಗಿಟ ಇರುತ್ತೆ ಒಳ್ಳೆ ಮಟನ್ ಚಿಕನ್ ಊಟ ಎಲ್ಲಾ ಇರುತ್ತೆ ಬ್ರ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬನ್ನಿ ಬ್ರೋ
ನ್ ಜಾಸ್ತಿ ಗ್ರೈಂಡ್ಗ ಮಾಡ್ತೀಾ
ಹಾ ಬ್ರರು ಫುಲ್ ಗ್ರ್ಯಾಂಡ್ ಇರುತೇ ಬ್ರರು
ತೇರು ಏನು ಎಳೆಯಲ್ವಾ
ಹಾ ಬ್ರೋ ತೇರು ಇರುತ್ತೆ ಬ್ರೋ್ ವಷ್ಣ ದಿನಾ ತೇರು ಇರುತ್ತೆ
ಹ ಮೆರವಣಿಗೆ ಏನಿದಲ್ವಾ
ಎಲ್ಲಾ ಬರು ನಾಕ ಗಿಟ್ಕ ಎಲ್ಲ ಇತ್ತೇವ್ರರು ಡ್ಯಾನ್ಸ್ ಗಿನ್ಸ್ ಎಲ್ಲ ಇರುತ್ತೇವರು ಫಲ್ ಚೆನ್ನಾಗಿರುತ್ತೆ ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಗುರು ಬನ್ನಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಚಿಿಲ್ಲ ಓಡ್ಕೊಂಡ್ ಹೋಗಿರಂತೆ
ಹಾ ಬರ್ತವಿ ಬರ್ತವಿ
ಹಲೋ
ಕಡಿಸ್ತಿಲ್ವಾ?
ಹಾ ಬ್ರೋ ಹೇಳಿ ಬ್ರೋ.
ಅದೇ ಬರ್ತೀವಿ ಬರ್ತೀವಿ ಪಕ್ಕ ಬರ್ತೀವಿ. ಮತ್ತೆಬ್ರು ಮನೆ ಕಡೆ ಬರ್ತಿವಿ ಅ ಮನೆ ಕಡೆ ಏನ ಏನಾಕಿದರಾ ತೊಟಗಳು
ಮನೆ ಕಡೆ ಶೇಂಗ ಹಾಕಿವ ಬ್ರೋ
ಹಾ
ಶೇಂಗಾ ಹಾಕಿವಿ ಜೋಳ ಹಾಕಿವಿ.
ಹಾ ಹಾ ಹಾ ಎಷ್ಟ ಎಕರೆ ಹಾಕಿದಾರಾ ಬ್ರೋ
ಬ್ರೋ ಹೆಂಗ ಒಂದ ಐದ ಎಕರೆಗೆ ಹಾಕಿವಿ ಬ್ರೋ
ಹಾಂ
ಜೋಳ ಒಂದ್ ಮೂರ ಎಕರೆಗೆ ಹಾಕಿದ್ದೀವಿ
ಅದೇ ನೋಡ್ಕಿರ ಮತ್ತ ಡ್ರೈವಿಂಗ್, ಡೈವಿಂಗ್ಗೆಕ ಸುಮ್ನೆ ಹತ್ರ ಇದ್ರೆ ನೋಕ್ರ ಆರಾಮಲ್ವಾ
ಅಂದ ನಾನ್ ಸ್ವಲ್ಪ ಹೊರಗಡೆ ಹೋಗಿ ದುಡಿಯನ ಬರೀ ಇಲ್ಲೇ ಇಲ್ಲ ಏನ್ ದುಡ್ ಬ್ರೋ ಏನ್ ದುಡಿಯಕ ಅವತ್ ಬ್ರೋ ಅಷ್ಟೇ ಹಂಗ ಹಾಕುದ್ರು ದುಡ್ಡು ಬರಲ್ಲ ಬ್ರೋ
ಅಲ್ಲೊಬ್ರೋ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೂ ನೀವು ಸ್ವಂತ ಇದ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ
ನಾನ್ ಬ್ರೋ ಇಲ್ಲೇ ಮಾಡಕಕ್ ಇಷ್ಟ ಬ್ರೋ ಬಟ್ ನಾನ್ ಹೇಳ್ತಿರದಏನಂದ್ರೆ ಹೊರಗಡೆ ಸ್ವಲ್ಪ ದುಡ್ಕೊ್ ಬಂದು ಹ್ಮ ಇಲ್ಲಿ ಇನ್ವೆಸ್ಟ್ ಮಾಡಿ ಸ್ವಲ್ಪ ಏನಾದ್ರು ಯಾಕ ಇದ್ ಮಾಡೋಣ ಅಂತ ಬ್ರೋ
ನೋಡಿ ಏನೇ ಬೇಕಿದ್ರೆ ಎಕ್ಕೆ ಫೋನ್ ಹಾಕಿ ಎಲ್ಪ್ ಮಾಡೋಣ,
ಅದೇ ಬ್ರ ನಮ ಬೇ ಸ್ವಪ ಡ್ರೈವಿಂಗ್ ಲೆ ಸ್ವಪ ಇಂಟ್ರೆಸ್ಟ್ ಜಾಸ್ತಿ ಡ್ರೈವಿಂಗ್ ಕಲಿಯದ್ರಲ್ಲಿ ಅದಕ್ಕೆ ಆ ಕೆಲಸನಏ ಮಾಡೋಣ ಹೊರಗಡೆ ಅಂತ
ಮಾಡ ಮಾಡಿ ಬೇಕಾದ್ರೆ ಏನು ಯಾವ್ದ ಫೋರ್ ವೀಲರ ಇಲ್ಲ ಸಿಕ್ಸ್ ವೀಲರ್ಸ
ಫೋರ್ ವೀಲರ್ ಸಿಕ್ಸ್ಬ ಬ್ರೋ ವೀಲರ್ ಅಲ್ಲ ಎಲ್ಲಿ ಕಾರ್ಗೆ ಓಡಸ್ಕೋಣ ಕ್ಯಾಬ್ಗೆ ಓಡಸೋಣ ಅಂತ ಅಷ್ಟೇ ಬ್ರೂ
ಬೇಕಾರೆ ಹೇಳಿ ಫೋನ್ ಹಾಕಿ ಫ್ರೆಂಡ್ ಇದೆ ಎಲ್ಲ ಕಂಪ್ನಿನೇ ಇದೆ
ಹಾ ಬ್ರೋ
ಒಂದು ಹಿಂಗೆ ಅದೆ ಈ ಕಂಪ್ನಿಗಳಿಗೆಲ್ಲ ಇದ್ ಬಿಟ್ರ ಅ ಕಾರ್ ಬ್ರೋ ಕಾರು ಬಸ್ಸಸ್ ಎಲ್ಲ ಹಾಕಿಬ ಬಿಟ್ಟಿದ್ದಾನೆ ಅವ್ರ ಜೊತೆ ಟೈ ಅಪ್ ಆಗಿ ಇದ್ ಮಾಡ್ತಿದ್ದಾನೆ.
ಹಾ ಬ್ರೋ
ಮತ್ತೆ ಸಿಟಿಲಿ ಕ್ಯಾಬ್ಸ್ ಇದ್ದಾವೆ.
ಹಾ ಬ್ರೋ
ಅದು ಇದೆ ಬೇಕ್ರೆ ನೋಡಿ ಏನಾದ್ೂ ಬೇಕಿದ್ರೆ ಎಲ್ಲಿ ಕೇಳಿ.
ಹಾಂ ಬ್ರೋ ನಿಮ್ಮೂರಾಗ ಯಾವಾಗ ಬ್ರೋ ಜಾತ್ರೆ ಅಂದಿದ್ ನೀವು
ನೆಕ್ಸ್ಟು ನೆಕ್ಸ್ಟ ನೆಕ್ಸ್ಟ ವಾರ ಲಾಸ್ಟ್ ಇದರಲ್ಲಿ ವೀಕೆಂಡಲ್ಲಿ
ಹಂಗೆ ಬ್ರೋ ಗ್ರ್ಯಾಂಡ್ ಇರ್ತವರು ಬ್ರೋ.
ಅಷ್ಟೊಂದು್ ಗ್ರ್ಯಾಂಡ್ ಇಲ್ಲಬ್ರು ನಿಮೂರ್ಷ್ಟು ಗ್ರ್ಯಾಂಡ್ ಇಲ್ಲ ಸಿಂಪಲ್ ಆಗಿ ಮಾಡ್ತೀವಿ. ಹೌದಲ್ಲ ಸರಿ ದೀಪಗಳು.
ಹಮ್ರ.
ಫಸ್ಟ್ ಅದೇ ನಮ್ ಕಡೆ ನಮ್ಮ ಊರಲ್ಲೆಲ್ಲ ಕುರಿಯ ಎಲ್ಲ ಕಟ್ ಮಾಡಲ್ಲ. ವೆಜ್ ಅಷ್ಟೇ ಸಿಹಿ ಊಟ ಅಷ್ಟೇ ನ.
ಹೆಂಗ ಬರ್ ನೀವಂತ ಬರ್ಲೇಬೇಕು್ರ ಮಿಸ್ಸ್ ಮಾಡಕೋ ಬಿ ಫ್ರೆ್ಸ್ ಎಲ್ಲ ಕರ್ಕ ಬಂದೆ ಬಿಡಿ ಬ್ರೋ ಒಂದು ದಿನ ಮುಂಚೆ ಬನ್ನಿ ಬ್ರೋ
ಹಾ ಬರ್ತೀವಿ ಬರ್ತೀವಿ ಪಕ್ಕ ಬರ್ತಿವಿ ಮತ್ತೆಬ್ರು ನ್ಸತ್ ಎ ಆರಾಮಾಗಿದ್ದಬ್ರು ಎಲ್ಲ ಮೈಂಡ್ ಅಲ್ವಾ
ಹೌರ
ಸ್ವಲ್ಪ ಇದ ಇದೆ ಟೆನ್ಷನ್ಸ್ ಇದೆ.
ಅಮ ಹ ಎಕ್ಜಾಮ.
ಎಕ್ಸಾಮ್ ಇದೆ ಬ್ರೋ ಅದು ಅದೇ ಹಬ್ಬ ಆದ್ಮೇಲೆಷ್ಟತು. ಹಬ್ಬಾ ನೆಕ್ಸ್ಟ್ ದಿನಾನೇ ಇದು ಎಕ್ಸಾಮ್ಸ್ ಇದ್ದಾರೆ
ಹಾ ಬ್ರೋ
ಅದಕ್ಕೆ ನೋಡ್ಕೊ ಬಾ ನೋಡ್ಕೊ ಬರ್ಬೇಕು ಇನ್ನು ಅದೇ ಎಕ್ಸಾಮ್ ಬಿಡಕ್ ಆಗಲ್ವಲ್ಲ ಹಾಬ್ಬಕ್ಕೋಸ್ಕರ
ಹಾ ಬ್ರೋ.
ಅದಕ್ಕೆ ನೋಡೋಣ ಬ್ರೋ ಏನ ಪೋಸ್ಟ್ಪೋನ್ ಆಗೋದು ರೇಂಜ್ಗ ಇದೆ.
ಹಾ ಬ್ರೋ
ಪೋಸ್ಟ್ ಮೆನ್ ಆದ್ರೆ ಪಕ್ಕ ಬರ್ತೀವಿ
ಹ್ಮ್ ಹ್ಮ್
ಮತ್ತೇನು ಬ್ರೋ ಮನೆ ಕಡೆಲ್ಲ ಆರಾಮ
ಆರಾಮ್ ಬ್ರೋ ನಿಮ್ ನಿಮ್ ಕಡೆ
ಒಂದೆಲ್ಲ ಆರಂಭ್ರ
ನಿಮ್ದ ಏನ್ ಕೆಲಸ ಬ್ರೋ.
ನಮ್ದು ಅದೇ ಅಲ್ಲ ಏನಿಲ್ಲ ಅದೇ. ಹತ್ರ ಏನಾದ ಕೆಲಸ ನೋಡೋದಷ್ಟ ಇಲ್ಲಂದ್ರೆ ಇಲ್ಲಿ ಕಾಲೇಜಿಗೆ ಹೋಗ್ ಬರೋದಷ್ಟೇ.
ಹಾ ಬ್ರೋ.
ಹಾ ಅದೇ ಕಾಲೇಜಗೋಗಿ ಬಂದು ಓದ್ಕೊಳ್ಳೋದಷ್ಟೇ ಇರೋದು ಇನ್ನೇನಿದೆ ನಮ್ದು
ಹಾ ಬ್ರೋ ಮತ್ತೆಬ್ಬ ಬ್ರೋ ಸಮಾಚಾರ.
ಏನಿಲ್ಲಬ್ರು ಹೇಳ್ಬೇಕು ಏನೋ ಹುಷಾರಿಲ್ಲ ಅಂತಿದ್ರು ನಿಮ್ಗೆ.
ಅದೇ ಬ್ರೋ ಸ್ವಲ್ಪ ಫೀವರ್ ಆಗಿತ್ತು.
ಒಂದ್ರಡು ದಿವ್ಸ ಹಾ ಬ್ರೋ ಈಗ ಆರಾಮ್ ಅದೀವಿ ಬ್ರೋ ಎಲ್ಲಾ ಹಾಸ್ಪಿಟಲ್ ಗೆ ಹೋಗಿದವ ಬ್ರೋ.
ಹಾ ಹಾ ಹಾ ಬ್ಲಡ್ ಚೆಕಪ್ ಎಲ್ಲ ಮಾಡಸಿದ್ರಾ ಇಲ್ಲ?
ಹ ಬ್ರೋ ಬ್ಲಡ್ ಚೆಕ್ಪ್ ಮಾಡಿಸ್ದೇ ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ದೆ
ಮೇಲ ಆಯ್ತು ಬ್ರೋ ಪರವಾಗಿಲ್ಲ ಈಗ
ಓಕೆ ಓಕೆ ಓಕೆ
ಬ್ರೋ
ಕೀಳಸತಿವಾ ಹಲೋ
ಕೇಳಿಸ್ತಿಲ್ಲ ಬ್ರೋ
ಕೇಳಿಸ್ತಿದೆ ಕೇಳಿಸ್ತಿದೆ ಅದೇ ಕೆಳಣ ಅದೇ ಹುಷಾರ್ ಬಿಳಲ್ಲ ಅಂತ ಇದ್ರಾರಲ್ಲ
ಹಾ ಬ್ರೋ...
ಟ್ಯಾಬ್ಲೆಟ್ಸ್ ಎಲ್ಲ ಆರಾಮಗಿ ಟೈಮ್ ಟೈಮ್ ತಗಳಿ
ತಾಂಡಿ ಬ್ರೋ ಇವಾಗ ಎಲ್ಲ ಮೇಲ ಆಯ್ತು ಪರವಾಗಿಲ್ಲ ಬ್ರೋ ಒಂದ್ ಈಗ ಆರಾಮಾಗಿದ್ದೀನಿ ಬ್ರೋ ಬಟ್ ಬ್ರೋ ಏನೇ ಆಗಲಿ ಬ್ರೋ ನೀವು ಮಾತ್ರ ಮಿಸ್ ಮಾಡೋಂಗಿಲ್ಲ ಬ್ರೋ ಬರಲೇಬೇಕು
ಹಾ ಬರ್ತೀನೀ ಬರ್ತೀನಿ ಬರ್ತನಿ
ಫ್ರೆಂಡ್ಸು ನೀವು ಎಲ್ಲರೂ ಕರ್ಕೊಂಡು ಜೊತೆಗೆ ಬರ್ನಿ ಒಂಧಿಸ ಒಂದ ದಿನ ಮುಂಚೆ ಬನ್ನಿ
ಹಾ ಬರ್ತೀನೀ ಬರ್ತಿನಿಬ್ಬರು ಮತ್ತೆ ಇಬ್ರು ಏನ್ ಸಮಾಚಾರ
ಏನಿಲ್ಲ ಬ್ರೋ ಎಲ್ಲಾ ಹೇಳ್ಬೇಕಕ್ ನೀವೇ,
ಏನಿಲ್ಲ ಬ್ರೋ ಹೇಳ್ಬೇಕು.
ಹದೇ ಬ್ರೋ ಸರಿ ಬ್ರೋ ಮತ್ತೆ
ಮತ್ತೆ ಏನಿಲ್ಲಬ್ರು
ಹಲೋ
ಕೇಳಿಸಿಲ್ವಾ
ಹ್ರ ಕೇಳಿಸ್ತಿದೆ ಹೇಳಿ
ಬ್ರೋ ಇಲ್ಲ ಆಮೇಲೆ ಮಾಡ್ಲಾ ನಾಳೆ ಮಾಡ್ಲಾ ನಾನೇ
ಹ್ಮ್ ಸರಿ ಬ್ರ ಹಂಗಾದ್ರೆ
ಓಕ ಓಕೆ ರೋ ಬಾಯಗೆ